ಅಯ್ತೆನು ಹೊಸದು ಬಿಟಾನೆಲ್ಲೇ ರಿಫ್ರೆಶ್ ಮಾಡು
ಇದು ಇದು ಎಂತಕಣ್ಣ ಅದು ಹಾಗೆ ಓದೋದು ಓದಿ ರೆಕಾರ್ಡ್ ಮಾಡೋದು ಅದು ಬಂದನಾ ಹೋದ್ನ ಆಕಿ ಮುಗಿಸಿದೆನ್ನಾ ಅಷ್ಟು ಎಲ್ಲ ಮುಗಸಿಲ್ಲ ನಾನೇ ಬೇಕಂದಿಲ್ಲ ಬೊಮ್ಮೇಲಿ ಮುಗತರ ಅಷ್ಟು ರೊತೆ ಬರಲ್ಲ ಎಂತ ಮಾತಾಡೋದು ಮತ ಕೊಟ್ರ ಹದ ನೀ ಮಾತಾಡ ಹದಿನೆಂಳು ಈಗ ಹದಿನೆಂಳು ಹೇಳಣ್ಣ ಸಮಾಚಾರ ನಿನಗೆ
ಹೇ ಬರಲಾಗದ ಆವಾ ಮುಗಿದ್ಮೇಲೆ ಬರ್ತಾನ ತಕೊ ಅಂದ್ರೆ ಅವ್ರಗ್ ಯಾಕ ಹಂಗದು ಯಾಕ ಬರಲ್ಲನ ಆವಾ ತಕರ್ ಮುಂದೆ ಯಾಕ ಮೂವತ್ ಹಾಕ್ ನೋಡ ಮೂವತ್ತ ಮೂವತ್ತು ಇಪ್ಪತ್ತ ಐದು
ನೈನ್ ಸಿಕ್ಸ್
ಡಬಲ್ ಒನ್ ಡಬಲ್ ಒನ್
ಅಯ ಇಲ್ ಪೋನ್ ಇಟ್ಟಿರ್ತ್ ನೋಡ್ರಿ ಮಾತಾಡ್ತಿರ
ಹಲೋ ಬ್ರೋ
ಅ ಸೇರೆ ಮಾತಾಡ್ತಾರೆ ಹಲೋ
ಹಲೋ ಬ್ರೋ
ಹಲೋ ಬ್ರೋ ಹಲೋ ಬ್ರೋ
ಹಲೋ ಬ್ರೋ
ಚನ್ ನೋಡಕತಿ
ಏನ ಇಲ್ಬ್ರ ಸ
ಹಣೋ ಬರ ಏನ್ ಮಾಡ್ತಿದಬ್ರು
ಏನ್ ಇಲ್ಬೋ ಸುಂ್ ಕೂತಿದ್ದೆ
ಯಾವ್ ಬ್ರೋ ನಿಮ್ ಗಿಡ್ಮೇಲೆಬ್ಬ ಅಡ್ಮಬ್ಬ ಅ ಬಿಡನ್ ಮಲ್ಲ ಬ ಗುಡ್ನ ಹಲೋ ಬ್ರ
ಏನ್ ಬ್ರಾ
ಏನ್ ಮಾಡ್ತಿದಬ್ರು
ಏನ ಇಿಲ್ಲಪ್ಪ
ನಿಮ್ಮ ನಿಮ್ಮ ಹೆಸರೇನ್ರು
ವಿನೀತ್ ರೆಡ್ಡಿಬ್ರೋ
ವಿನೀತ್ ರಿ ಬಲ
ಆ್ರ
ದೂರ ಹೋಗ ಮೇಗೆ
ಅಲ ಬ್ರ
ನಿಮ್ಸ ತಡಿ ಅಂತ ಗಡ ನಮ ನಾ ಚೆನ್ನಾಗಿದ ನೀ ಚೆನ್ನಾಗಿದಾರು ಸ್ವಲ್ಪ
ಅಲಬ್ರ
ನಾ ಚೆನ್ನಾಗಿದ್ದು
ಹೆಂಗ್ ಬ್ರೋಮ್ಮ
ನೀವ ಮಾತಾಡಬರು
ನಾವನ್ ಏನ್ ಏನ್ಲ್ಬರು
ಹ್ಮ ಒಳದಾಗ ಏನ್ ಬಿಚ್ಚಿಲ್ಲ ಬ್ರೋ
ಹೊಲ್ದಾಗ ಶಂಗ ಬಿತ್ತತ್ರಿ ಒಬ್ಬರು
ಚು ಹ ಬರ ಹಾಂ ಅಲೋ ಪರೋ
ನ್ಕ
ಊಟ ಆಯ್ತ್ ಬ್ರೋ ಜಕ
ಆಪರೋ ಎಲ್ಲಿ ಆಬ್ರೋ
ಏನ್ ಮಾಡ್ತಿದಬ್ರು
ಹ
ನೀ ಇಲ್ಲಾ ಕುಂದ್ರೆ ನಾ ಹೇಕ್ ರೂ್ಲತ ಇನ್ನ ಕುಂದ ಇನ್ನು ಕುಂದ ಊಟಯತ ಬ್ರೋ
ಆಯ್ಾದ್ದು
ಹ ಯ್ ಮಾಡ್ತಿದ ಇಬ್ರು
ಹ
ಚಲ್
ಕೆಲ್ಸಕ್ಕ ಹೋಗಲ್ಬರು
ನ್ನ್ ಮಾಡ್ತಿದ್ದೀರಾ
ತಾಾವ ಕುಚ್ಚಿದ್ದ ವಿಪ್ರೋ ನೀವೇನ್ ಮಾಡಕ್ದಿದ್ದೀರಿ ಇಪ್ರೆ
ಏಕೆ ಕೊಚಿದೆ
ಹೌದಾಪ್ರ
ಹ ಬೋ
ಅ್ರೋ
ನೀವೇನ್ ಮಾಡ್ತಿದ್ದಪ್ಪ
ಹಾೆ ನಲ್ಲ ಪ್ರಸಂಗ ಕೊತಿಿದೀವಿ
ಹ ಪಂಚಿ ದ
ಹ
ಳ್ ಹೇಳಏರಿಿ ಬರು
ಮತ್ತೆನ್ ನೀವ ಹೇಳ ಬಿರು
ನಾವು ಹೊಲ್ದಲ್ಲಿ ತೊಗರಿ ಬಿತ್ತಿದ್ದಾವೆ ನೀವ ಏನ್ ಬಿತ್ತೀ್ರಿ
ಯಾರ್ ಲೇಡಿ ಬರು
ಅಲ್ಲ ಪರ
ಹಲೋ ಬ್ರೋ ಈ ಮಾತಾಡಿದವ ಯಾರ್ ಬ್ರೋ
ಎಏ ಬರೋ
ಈ ಈಗ ಮಾತಾಡಿದರು ಯಾರರು
ನಮ್ಮ್ ಫ್ರೆಂಡ್ ಬರು
ಯಾರಪೋ
ಶಿವನಂದಗಡ
ಆ
ನಮಸ್ಕಾರ
ಅಲವ್ರ
ಮಾತಾಡ್ತಾನ್ರಬ್ರು
ಆ ಬ್ರೋ
ಅಲ್ಲಬ್ರ ಹೆಂಗಿದ್ದೀರಾ
ಅಲ್ಲ ಒಬ್್ರ ನಾವ್ ಚೆಂದ ಚೆನ್ನಾಗಿದೀಯಾ
ಹ್ಮ್ ನೀವು
ನಾವು ಚೆನ್ನಾಗಿದ್ದೀವಿ
ನಿಮ್ಮ ಪಾಪ್ಪಾ ಮಮ್ಮಾ ಚಲಯದರ
ಚಲ ಇದ್ದಾರಬ್ರು
ನೀ ಏನ್ ಮಾಡ್ತಿದೀಯ
ಅಸಮ ಕುತಿದಾ
ಹ್ಮ ಊಟ ಆಯ್ತು
ಹಾಗೆಾದರು
ನಿಮ್ಮ ಪಾಪ ಅಮ್ಮ ಎಲ್ಲಿಗಯ್ದಾರೆ
ನ ಪಾಪಾ ಅಮ್ಮಾ ವಲ್ಲ ಕ ಇ್ದರ
ನೀ ಎಲ್ಲಿದ್ದೀಯ
ನಾ ಇಲ್ಲಿ ಕೂತಿದ್ದೆಪರು
ಹ
ನಮ್ದೂರ್ ಬ್ರೋ ಬೂದನೂರ್ ಬ್ರೋ
ಹ್ಮ ಹೆ ಇನಸರು ಇ ಆ್ರ
ಇನ್ನ ಒ
ಹಬ್ರಾ ಹಾ ನಿನ್ ಹೆಸರ ಏನ್ ಬ್ರ
ನಾನೇಶ್ವರ ವಿನೀತ್ ರೆಡ್ ಯಿಕೊ
ಹಾ
ವಿನೀತ್ ರೆಡ್ ಯಿಕೋ
ಹ್ಮ ಹ್ಮ ಚೆನ್ನಾಗಿದ್ದೀರಾ ಎಲ್ಲ
ಎಲ್ಲಾ ಚೆನ್ನಾಗಿದೀವ ಇವಾಗ ಬ್ರೋ
ಸ್ಕೂಲಲ್ಲಾ
ಹಲೋ ಪ್ರೋ
ಹಲೊ ಬ್ರೋ ಏನು ಕ್ಲ ಸಂಡ್ ಕತ್ತಿದಯಲ್ಲ
ಹಲೊ ಬ್ರೋ
ಹೇಳಿ ಬ್ರೋ ಆಶಿ ಬ್ರೋ ಹೇಳಲಾ ಭಿಸುದಿಕೆ ಸರಿ ಕಟ್ಟತ್ ನೋಡುವಮ್ಮತ್ ಕಟ್ಟದ ನೋಡ್ುವ ಜಾನ್ ಮಾತಲೆ
ಹಲ್ಲೋ ಬ್ರೋ
ಏನ್ ಮಾಡ್ತಿದಿಯಾ ಬ್ರೋ
ಏನೇಲ್ಲ ಬ್ರೋ ಸುಮ ಕೂತಿದ್ದೆ
ಸ್ಕೂಲ್ ಗೋಗಲ್ವಾ ಬ್ರೋ
ಹೋಗಿದೇ ಬ್ರೊ
ತ್ಯಾ ಹೋಗತ್ಯಾ ಸ್ಕೂಲ್ ಬ್ರೋ
ಎಸ್ಕೆ ಪಬ್ಲಿಕ ಸ್ಕೂ ಬ್ರೆ
ಊಟ ಆಯ್ತ ಬ್ರೋ
ಹಾಗ್ಯಾದ ಬ್ರೋ
ಹಲೋ ಬ್ರೋ
ಹಲೋ ಬ್ರೋ
ಎನ ಬ್ರೋ
ನೀವೇ ಹೇಳಿ ಚೆನ್ನಾಗಿದೀವ ಬರು ನಾನ್ ಚೆನ್ನಾಗಿದ್ದೀನಿ ನೀವ ಚೆನ್ನಾಗಿದಿ ಆತ ಬ್ರೋ ನಿಮ್ಮದು ಬ್ರೋ
ನಮ್ಮದಾಗೈತೆ ಬ್ರೋ
ಹಲೊ ಬ್ರೋ
ಅಲೋ ಬ್ರೋ
ಏನ್ ಮಾಡ್ತಿದಯ ಬ್ರೋ
ಏನಿಲ್ಲ ಬ್ರೋ
ಎಕ್ಸ್ ಮಾಡ್ತಿದ್ದೀವಿ ನಾವು
ಆ ಬ್ರೋ
ಹೇಳ್ ಬ್ರೋ
ಚಿಪ್ಸ್ ಯಂ ಯಾ ಆ ಬಂದಿಲ್ಲ ಹ್ಮ ಹ್ಮ
ವಾ ವಾ
ಯಾರ್ದಲ್ಲ ಆಬ್ರೋ
ಏನ್ ಮಾಡ್ತೀದಿಯ ಬ್ರೋ
ಏನಿಲ್ಲ ಬೋ
ಜನ ಆಕಳು ಚಂದಿಲ್ಲ
ಅಪ
ಆರಾಮ ಬ್ರೊ. ಮತಾಡದೆ.
ಹಲೋ ಬ್ರೊ
ಹಲೋ ಬ್ರೂ
ಚೆನ್ನಾಗಿದ್ಯ ಬ್ರೊ.
ನಾನ್ ಚೆನ್ನಾಗಿದ್ದೀನಿ ಬ್ರೊ.
ಮತ್ತೇನ್ ಬ್ರೋ
ಮತ್ತೇನಲ್ರು ಬ್ರೋ ಇಬು.
ಆಯ್ತ ಬ್ರೋ.
ಟ್ಯಾಕ್ಟ್ರ ಅಯ್ತ ಅಲ್ ಬ್ರೋ.
ಅ ಬ್ರೋ.
ಗಾಡಿಗಳು ಆಯ್ತ ಎಲ್ಲ ಬ್ರೋ.
ಗಾಡಿ
ಆದವ ಇಲ್ಲ ಬ್ರೋ.
ಆಲ್ದಳ
ಆದವಾ ಇಲ್ಲ ಬ್ರೋ.
ಅತು ಅತು ಬ್ರೋ.
ಹ ಬ್ರೋ.
ಹು ಬ್ರೋ.
ಎಷ್ಟಿದಾವೆ ಬ್ರೋ.
ಎಷ್ಟಿದಯ ಯಡಿದೀಯ. ಹಲೋ ಬ್ರೋ.
ಅಲೊ ಬ್ರೋ.
ಏನ್ ಬ್ರೋ ಚನ್ನಾಗಿದ್ಯ.
ನಾ ಚೆನ್ನಾಗಿದಿನಿ ಬ್ರೋ.
ಊಟ ಬ್ರೋ.
ಆಯ್ತ್ ಬ್ರೋ ನಿಮದ್ ಬ್ರೋ.
ನನಗನ ಆಗ್ಯದ ಬ್ರೋ.
ಶಿವ ಲ ಗೊತ್ತ ನಿ ಗ ಆಚದ ನೋಡಿ ತಗೆದನಲ್ಲಾಕ್ದು. ಅಲೋ ಬ್ರೋ.
ಅಲೊ ಬ್ರೋ.
ಏನ್ ಮಾಡ್ತಿದಿಯ ಬ್ರೋ. ಏನಿಲ್ಲ ಬ್ರೋ ಸುಮನೆ ಏನ್ ಮಾಡ್ ಮಾಡ್ತೇವೆ ಮಾಡ್.
ಆ ಬ್ರೋ.
ಏನ್ ಮಾಡ್ತೇ.
ನಿಂತಿದ್ದೆ ಬ್ರೋ
ಬಳ ನಿಮಗೆ.
ಅಲೋ ಬ್ರೋ.
ಅಲೋ ಬ್ರೋ.
ಚೆನ್ನಾಗಿದ್ಯಾ ಬ್ರೋ.
ನಾನ್ ಚೆನ್ನಾಗಿದ್ದೀನಿ ಬ್ರೋ.
ಊಟ ಬ್ರೋ.
ಆಯ್ತ ಬ್ರೋ.
ಎನ್ ಬ್ರೋ.
ಮತ್ತ್ ಎನ್ ಮಾತಾಡೋದು.
ಮತ್ತೆನ್ ಬ್ರೋ.
ನೀವೆ ಹೇಳಿ ಬ್ರೋ.
ನಾವೇ ನಾವು ಏನ್ ಎಲಪ್ಪೊ.
ಫ್ರೀ ಫ್ರೈ ಫ್ರಿ ಫ್ರೈ ಆಡ್ತಿರೊ ಇಲ್ವೋ ಬ್ರೋ.
ಅಡಲ್ ಬ್ರೋ. ಬ್ರೋ ಅಲ್ಲೊ ಬ್ರೋ ನಮ್ ದೋಸ್ತ್ ಮಾತಾಡ್ತನಂತ ನೊಡ್.